ಹ್ಮ
ಹಾ ಏನ್ ಮಾಡ್ಕೈತ್ ತ ಮಾರಾಗ
ಏನಲ್ಲಪ್ಪಣ್ಣ ಊಟ ಆಯ್ತಣ್ಣ
ಹಾ ನಲ್ಲ ಅಡಪಾ ಕಾಲೇಜ್ ಕಗ್ ಈಗ್ ಬಂತೀನಿ
ಆ ಹಾ ಹಾ ಅಚ್ಚ ಚುಲದಾ ಹೋಗಲಣ ನೀವು ಹೋಗಲಣ
ಹೋಗಿನ
ಸೋಂಬಿಟ್ಟ ಆನ ಮನೆಗದು
ಹೌದಾ
ಹಾ ನಮ್ಮ ಅಣ್ಣಾರು ನಮ್ಮ ಮಮ್ಮನಾರು ಉಯಾರಾನ ನಾವೇ ಹೋಗಿಲ್ಲ
ಹೌದಾ ಮಂತ ಏನ್ ಮಾಡ್ತಾದ್ರಿ ಕೆಲ್ಸ
ಮತ್ತೇನಳ್ಳೋಡಣ
ಹ್ಮ್ ಊಟ ಗೇಟ ಏನ್ ನದು ಏನಲ್ಲ ಈ ಈ ಕಾಲೇಜ ಕೊದೆೇ
ಹಾ ಹಾ
ಹಳಜ ಕಿ ಈಗ್ ಜಸ್ಟ್ ಬಂದೇನೆ ಈಗ ಮನೆಿ ಕೀದ ತೆಗಕತ್ನಿ ಕೀದ ತಗದು ಹೊಲ್ಕೊಬಕ್ ನಾ
ಹ್ಮ ಹ ಹೊಲ್ದಾಗ ಏನದನ್ ಕೆಲ್ಸ
ಗಂತಾಗ ಸೌಲ್ಪ ಇದು ಗಡವಾಡೆ ಗೊಬ್ಬರ ಬಿತ್ತದಾಗ
ಹ್ಮ ಹಾ
ಅದಕ್ಕ ಅವಕ್ಕೋಗಬೇಕ ಹೌದಾ ಸ್ವಲ್ಪ ಎಣ್ಣೆ ಅದು ಹೊಡಿಬೇಕಕ್
ಹ ಹಾ
ಹ್ಮ್ ಹ್ಮ್ ಯಾವ ಬಗ್ ಯಾವ ಬಗೆರ ನಾವ ಇಣ್ಣೂರ ಹೊಳಕ್ಕೆ
ಅಗಳಗನಣ
ಹ ಕೆಲ್ಸಕ್ಕೆ ಇದ್ರಾ ಹಾ
ಹ್ಮ ಹೋಗಿದ್ದೀವಿ
ನೀಏನ್ ಹೋಗಿದ್ದೆ
ಹ್ಮನ್
ಹೌದಾ
ಹೋಗಿದ್ದೀವಣ್ಣ ಹ ಎಡಕಾಯ್ತು ಯಕಡೆ ನಿಮ್ಮಮ್ಮಿ ಆ ಕಡೆ ಅಲ್ಲ ನಾ್ ಕಡೆ
ಅ ಮನ ಬಂದಲ್ಲಲ್ಲ ಅವರ
ಇಲ್ಲಾನ ಅಕಡೆ ಹದ್ರೆ ನಾ ಬಂದ ಬಟೆ
ಹೌದಾ
ಹ್ಮ್
ಮನೆಗ್ ಬಂದಾರ ಮಾಡಿದ್ದೆ ನಾನು
ಎಲ್ಲಾ ಅದಕ್ಕೆ ಎಲ್ಲ ಆಗಿ ಹೋಗ ಬಂದವಣ
ಹಾ
ಅ ನಿಮ್ಮ ಓದನಲಾನ ಅತ
ಮತ್ತೆ ಮನ ಅಲ್ಲ ಮನೆ ಏನು ಹೆಂಗರ
ಏನಣ್ಣ
ಮನೆಗಲ್ಲ ಆರಾಮ
ಏನಲ್ಲ ಊಟ ಆಯ್ತಾ ಈಗ ಮಾಡ್ಬೇಕ
ಈಗ್ ಮಾಡ್ಬೇಕ ಈಗ ಜಸ್ಟ್ ಬಂದನ
ಹ್ಮ
ಬಟ್ಟಿ ಚಂದ ಮಾಡ ಊಟ ಮಾಡಿ ಎಡದು ರೋದು ಹೊರ್ಪೋಗೋಿಗೆ
ಹ್ಮ್ ಹ್ಮ್ ಗಾಡ ಕಣ ಗಾಡಿಯ ಗಣ
ಇಲ್ಲ ಸವಲ್ಪ ಗಾಳ ವಳಕುದ
ಹ ಹಾ
ಈಗ ನಡ್ಕೊಂಡಕ್ಕೆೋಗಬು ಇಲ್ಲ ಒಂದಾಗ ಯಾರ್ ಜನ ಫೋನ್ ಹಚ್ಚರ್ ಬರ್ತಾರ ಮತ್ತೇನ್ ಸಮಾಚಾರ
ಏನಲ್ವಾ ಯಾ ಕಾರಣ ಸಜ್ ಕಲ್ಲ ಅದ
ಮಳೆ ಮಳೆ
ಮಳೆ ಮನಿ ಬಂದಿತ್ತ ಮತ್ ಬರಲಗದ
ಹಾ
ಹ್ಮ್ ನಿಮ್ಮ ಕಡಿಗಾಣ
ನಮ್ ಕಡೆ ಮಾಡಆಗದ
ಹ್ಮ ಹಾ
ಬರ್ಬೋದೇನಾ ಬಂದ್ರೆ ಚಲೋ ಅತ್ತಿ ಎಲ್ಲ ಉರಿವಿ
ಹಾ
ಬಂದ್ರೆ ಚೊಲ ಅದಲ್ಲ
ಹ ಈಗ ಬರ್ಬ ಕಣಿ ಮಳಕ್ ಬರ ಕೂತಾವ
ಹಾ ಮಳೆ ಬರಕತ್ತೆ ಬಂದ್ರೆ ಚೊಲೊತ್ತ್
ಹ್ಮ
ಮತ್ತೇನ್ ಮಾಡಡ್ದ
ಮತ್ತೆ ನನ್ ನೋಡಣ್ಣ ನೀವೇ ಹೇಳ್ಬೇಕ
ಹ ಅಲ್ಲ ಹ್ಮ ಹೊಲ್ಲ ಏನ್ ಮಾಡಿದರ
ಅತ್ತುಪಿಟ್ಟುವಣ
ಮುಂದಾ ಎಷ್ಟ ಎಷ್ಟಿದೆ
ಏನಣ
ನಿಮ್ದು ಹೊಲಯ ಎಷ್ಟಿದೆ
ಸುಮ್ಮ್ ನ ಮಾರ ಸುಮ್ಮ್ ಬಿತ್ತ ಒಂದಾರದ ಏಕ್ರತಣ ಒಂದ ಅರ್ಧ ಆರನಣ
ಆಯ್ತು ಹೊರ ಕಮ್ಮಿದ
ಹ್ಮ
ಯತ
ಎತ್ತಣ ನಮ್ಮ ಮಾಯಾರ ಮಾಾರ ಎಲ್ಲ
ಯಾಕ
ಅದ ನಮ್ ಕಕ್ ಬಿದ್ದಿದ ಅಣ್ಣ
ಹಾ
ಅದಕ್ಕ ಸಾಲಾಗತ್ತರಣ ಮಾರಿರ
ಹಾ
ಈಗ ನಮ್ಮ್ ಅವನ ಅವವುನ್ ಜಾಗದಾಗಗ
ಸೇರಣ
ಹ್ಮ್
ಹ್ಮ್ ಮತ್ತೆ ನೀ ಊಟಕ್ಕಾ ಅದ್ಕ ಏನ್ ಮಾಡ್ತರಿ.
ಏನು.
ಹ್ಮ ದುಡ್ಕಾನೆ ಉಣಬೇಕಾ.
ಹ್ಮ ಅಣ್ಣ ದುಡ್ಕೊಂಡೆ ನಾನುಮ್ಮ ನಮ್ಮ್ ತಮ್ಮ ಒಬ್ಬ ಸಾಲಿಗೆ ಹೋಗ್ತಾನ ಅಣ್ಣ.
ನೀವು ಹೋಗ್ಬೇಕು.
ನಮ್ಗ ಅಚ್ಚಲಣ್ಣ ಸಣ್ಣರ ಇರಕ್ಕೆ ಅದ್ದ ಬೆಂಗ್ಳೂರ ನಮ್ಮ್ ಅಪ್ಪ ಕಳದ್ನಣ್ಣ.
ಹ್ಮ
ಅದೇ ಹೂಡಿಕ್ಯಡಿದೀವ್ರಿ ಅಣ್ಣ ಅಚ್ಚಲಿಲ್ಲ ಅಲ್ಲ ಮುುತ್ತರು ಊರಾಗ. ಆಡು ಕಾಯಕ ಅದ್ಕ ಹೋತಿವು ಅಣ್ಣ ಜರಾ ಅದ
ಇಲ್ಲ ಅಣ್ಣ ನಮ್ ತಮ್ಮ ಓಬ್ಬಾನೇ ಓತನ
ಈಗೆಲ್ಲಾ ಸಾಲಿ ಕಲಿಬೇಕು ಸಾಲಿ ಕಲ್ತೀನಿ ಅದೆಲ್ಲ.
ಹ್ಮ್ ಹ್ಹ್ ಅಣ್ಣ ನಮ್ ತಮ್ಮ ಒಬ್ಬನೇ ಹೋಗ್ತಾನಾ ಅಣ್ಣ ನಮ್ಗೆ ಅಚ್ಚಿಲ್ಲ ಹೆಸ್ರು.
ಹೌದಾ ನೀವು ಹೋಗ್ಬೇಕ.
ನಾವು ದಗದಕಾ ಹೋಗ್ತೀವಿ ಅಣ್ಣ.
ಏನ್ ಕೆಲ್ಸ ಮಾಡ್ತೀರಿ.
ಇಂತ ಹತ್ತಿ ಬೀಜ ಉರೊವು ಅಣ್ಣ ಕೌಳೀ ಗದ್ಯಗಾ ಹೋಗದ ಅವು ಮಾಡ್ತನೀ.
ಮತ್ತ
ಮತ್ತ ಸತ್ಯಹೋಗ್ಯದ ಅದು ಮಾಡದು
ಎಷ್ಟು ಕೊಡ್ತಾರ ಸಂಬಳ.
ಮುನ್ನೂರು ಕೊಡ್ತರಣ.
ಹೌದಾ
ಸತ್ಯಹೊಗ್ಯಾಲಕ್ಕ ಎರಡ್ನೂರು ಆದ ಅಣ್ಣ.
ಹಾ
ಬೀಜ ಉರಾಕ ಮುನ್ನೂರು ಆದ.
ಹ ಹೌದಾ
ಹ್ಮ
ಮತ್ತೆ ಬೇರೆ ಏನ್ ಕೆಲ್ಸ ಇಲ್ಲ.
ಮತ್ತೆ ಯಾವ್ ಇಲ್ಲ ಅಣ್ಣ ಊರಾಗ.
ಹೇಳ್ ಅಣ್ಣ.
ಮನ್ಯಾಗ ಎಷ್ಟು ಜನ ದುಡ್ತಿರ ಅಂತ.
ಮೂವರು ದುಡ್ತೀವಿ ಅಣ್ಣ. ನಮ್ಮವ್ವ ನಾ ನಮ್ಮವ್ವ ನಾನು ನಮ್ಮಣ್ಣ
ನಮ್ಮ ಅಪ್ಪಾ ದುಡಿಡುಗೆಸಿಂದ ತಾನೆ ಕುಡಿತನ ಅಣ್ಣ.
ತಾನೆ ಕುಡಿತನೇನು.
ಹೂ ಅಣ್ಣ.
ಮತ್ತ ಕೊಡಂತ ಹೇಳಬೇಕು ಮನ್ಯಾಗ.
ಕೊಡಲ್ಲಣ್ಣ ಅವು.
ಯಾಕಂತ ಕೇೇಳಬೇಕು.
ಹ ತಾನೇ ದುಡ್ಡು ತಾನೇ ಕುಡಿತಾನ ಅಣ್ಣ.
ದಿನ್ನ ಅಷ್ಟೇ ಕುಡಿತನ.
ದಿನ್ನ ಎಸ್ ದುಡಿತೇನ ಅಂದ್ರ ಆಶ್ ಕುಡಿತನಣ. ದಿನ್ನ ಎಸ್ ದುಡತಾನ ಅಂದ್ರ ಆಸ್ ಕುಡ್ತನಣ್ಣ.
ಹೌದ ಐದ್ನೂರು ದುಡಿದ್ರೆ ಐದ್ನೂರು ರೂಪಾಯಿ ಸಾರಾಯಿ ಕುಡ್ತನ.
ಹೂ ಅಣ್ಣ.
ಹಾ ಜಾಸ್ತಿ ಕುಡಿಬ್ಯಾಡ ಅಂತೆ ಯದು ಹಾ ಜಾಸ್ತಿ ಗುಡುಗಳು ಅಂತೆ ಅವು. ಹಲೋ ಹಲೋ ಹಲೋ
ಹಲೋ
ಹಲೋ
ಕೆಳದಿಲ್ಲ್
ಹಾ ಕೇಳ್ತ
ನಾವ್ ಮೂವರ್ ದುಡ್ದ್ ಒಂದು ದಿನ್ ಸಾರ್ ಮಾಡ್ಕೊಂಡವಣ
ಹಾ
ನಮ್ಮ ಅಪ್ಪ ದುಡುದ್ ಅವನೆ ಕೊಡ್ತನ
ವಪ ಪಡಂತಂತ
ಕೊಡಲಾ ಅಣ್ಣ ಕೊಡ್ ಅಂದ್ರೆ ಜಗಳ ಆಡ್ತಾನೆ.
ಹೌದ ಯಾಕಂತ್ ಕೇಳಬೇಕ್ಕತ್ತು
ಹ ಹ ನಾವ್ ಕೇಳಕ್ನು ಒಲ್ಲ ಅವ ನಮ್ ಮಾತನ್ ಆಡ್ಸ್ಲ ಕೂಡ್ದ
ಯಾವುದ
ಹ್ಮ
ಹೇಳ್ ಹೋಗಿ ಆಕ ಮತ್ತೆ ಮುಂದ್ ಹೆಂಗ ಊಟಕ್ಕೆ ಅದಕ್ಕೆ ಮನೆಗ್ ಏನಕ್ ಕರ್ಸ
ಹ ಹ್ಮ್ ಆದ
ಹೌದ ಹ ಚತ್ತಕ್ಕಿದ್ದಯದಾ ಹಾ ಅದಕ್ಕೆ ಮನಿ ಇಲ್ಲ ಎಲ್ಲ ಎಲ್ಲ ಕೇಳ್ಬೇಕಿಂತೆ ಎಲ್ಲ
ಆದೆ ಕೇಳಿದ್ರೆ ಜಗಳ ಆಡ್ದನ ಅಣ್ಣ
ಹ್ಮ್ ನೀವು ದುಡ್ಡುಬಾರ್ದು ಹೊಟ್ಟೆಗೆ ಒಣಕ್ ಬಂದಾಗ ಅವಾಗ ಆರವ್ ಹೋಕ್
ಹಾ
ನಮ್ ಅವ್ವ ಅವ್ವ ಮಾತಡ್ ಅದು ಹೋದಿ ಅವನ್ ಒಬ್ಬನ್ ಸಲಿ ನಾವು ಉಪಸ್ ಕುಂದರ್ ಬೆಕತಲ್ ಅಂತ್ ನಮ್ಮವ ಅಂತ
ನೀವ್ ಒಂದ್ ಎರಡ್ ದಿನ ನೀವ್ ಮಾಡ್ಕ ಗಪ್ಪ್ ನ ಆಗಬೇಕ್ ಅಲ್
ಅವರ ಅವ್ಗೆ ಹೇಳಿದ್ರೆ ಅಂದ್ರೆ ದುಡ್ದ್ ಎರಡ್ ನೂರು ರೂಪಾಯಿ ಕೊಡೋಣ ಅಂತಾಳ.
ಹ್ಮ್
ದುಡ್ದ್ ಎಷ್ಟ ಎರದ್ ಎರಡ್ನೂರ್ ದಿವ್ಸ ಕೊಡ್ರೆ ಮನ್ಗ ಇರ್ತಾನಂತ.
ಹ ಏನೂ ರೆಕಾರ್ಡ್ ಆಗುತ್ತೆ ಎಲ್ಲಾ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ.
ಹ
ಮತ್ತ್ ಊಟ ತಗೊಂಡ್ ಹೋಗಿಲ್
ಏನಣ್ಣ
ಊಟ ಕೆನ್ ಮಾಡ್ದೆ ಅಂದೆ
ಹೆಸ್ರು ಪಲ್ಯ ಅದು ಶೇಂಗಾ ಸಾರ್ ಮಾಡ್ದ್ನಿ
ಹ್ಮ
ಹೆಸರು ಪಲ್ಯ ಶೇಂಗಾ ಸಾರ್
ಹೌ ಹ್ಮ
ಹ್ಮ್
ನಿಮ್ ಮನೆ ಹತ್ತಿರಿ ಚರಂಡಿ ಬ್ಯಾರೆ ಅದೆ ಹೆಂಗ್ ಮಾಡ್ತಾರಿ ಇಗ್
ಮಾಡ್ಬುಕ್ಣ್ಣ ಏನ್ ದೊಡ್ಡ ದೊಡ್ಡರ್ ಬರಲ್ಲಗಾರ ಮಯ ಹೊಲ್ದ ಹೊಂಟಿದ್ವ ಅಣ್ಣ ನೀರ್ರ
ಹ್ಮ್
ಅದ್ ಯಾರ್ ದೊಡ್ಡ ದೊಡ್ಡವರು ಬರಲ್ಲಾರಣ ಆಟದ ತರಿಬನು ನೀರ್ ಚಲೋದ್ ಬಿಡಲ್ಲ ಯಾರಣ್ಣ
ಹಾ
ಒಂದ್ಸಲ ಎಲ್ಲ ಬೀಜ ಅದು ತಗದಿದ್ವಿ ಅಣ್ಣ ನೀರ್ ಚೆಲ್ಲ ಕುೂತಿದ್ರು ಹಾಕಿದೀವಿ ಮತ್ತತ್
ಅ ಬರಬರ್ ಮಾಡದ
ಹ್ಮ
ಹ್ಮ್ ನೀವ ಏನೆಲ್ಲ ನೀವು ಅವ್ರ ಹೆಂಗ ಮಾಡ್ಕಂತ ಬಂದ್ರ ಕೌಲಿ ಆದರಮ ನೀವು ಮುಂದಕ್ ಬಡ್ಬೇಕ ಅಂದಾಗ ಬರಬರಿ ಆಗ್ತದೆ
ಹಂಗಗೆಾರ ಒಂದ್ ಐದ್ ಆಾರ ಟ್ರಿಪ್ ಆದ್ರರು ಹೊಲಕ್ರ ಮರ ಮಾಡಾರ್ಸ್ಬೇಕಂತ ಮಾಡ್ದ್ವಣ್ಣ
ಹಾ
ಮತ್ ಈಗ ಹಂಗಗೆ ಆದ್ರ ಚಲೋದ್ ಬಿಡ್ತಾರ ಅಂತಗ ಸಾಂಗ್ ಆಕ್ಯವ ನಮ್ಮ ಅಪ್ಪ ಎಲ್ಲ ಎಳ್ದಾನ
ಹ್ಮ
ಐದ್ರ ಟ್ರಿಪ್ ಆಯಕಿಂಗ ನಮ್ ಮನ ನಟಗ್ ಮಾಡಿ ಕೊಂಡಕ ನಮ್ಗೆ ಇತರ ಜಾಗದ ಕಳ್ಸ ಅಂತ ಅಂದಾನ
ಹ್ಮ್
ಅದಕ್ಕ ಮಾತ್ತ ಕಡೆ ಕರುಕಿರಂತ ಕ ಸ ಬಿಟ್ಟವಳ
ಹ್ಮ್
ಎಲ್ಲಾ ನಾವವು ಡೋನ್ ಹಾಕಿದ್ರ ನಡತಿದ್ ಬಿಡೋಣ
ಹೇಳಿದ್ರೆ ನಾವ ಕೇಳ್ಬೇಕು
ಹ್ಮ್ ಮೊಟರಸ್ತ ದಸ
ಹಾ
ಡೀಸೋ ಮೋಟರಾಚದಕ್ಕೆ ಅಂಗ ಮಡಿದಾ
ಮೋಟ್ರೆ ಚಿನ್ನ ನೀರ ಎಲ್ಲ ಹರಿಗ ಬಂದ್ಬಡ್ತಾವವು
ಹ್ಮ ಬಟ್ಟೆ ಅದ ಎಲ್ಲ ದಾರಿಗೆ ಹೋಗತರ
ಹಾ
ಹದ್ರ ತೊಡ್ ತೊಡ್ ಚಲ ಮನ ಎದ್ಲಾಕ ಒಂದ ಪುಟ್ಟಿ ಅ ಮಾಡ್ಲಾಕ ಒಂದ ಪುಟ್ಟಿ ಷ್ಟ ಮಾಡ್ತ್ರ
ಹ್ಮೌ ಹೌದು
ಊಟ ನದಣ
ಹ ಹಾ
ಎತ್ತೆ ನಾಳೆಕ
ನಾಳೆ ನಮ್ಮ ದೊಡ್ಡವರು ಹೊಲಕ್ಕೆ ಹೋಗಬೇಕು ಹಣ ಶ್ರೀರಾಮ್ ದೊಡ್ಡವರೂ
ಹೌ ನಾದು
ಏನ್ ಕೆಲ್ಸ
ಸತ್ಯಯವ
ಅದನ್ನು ಮಾಡ್ತೇರಿ ನಾವು
ಹಾ
ಎಷ್ಟು ಗಂಟೆಗೆ ಹೋಗ್ತೀರಾ
ಹತ್ತು ಕೋಚಣ ಅರ್ತನ ತ
ಹೌದು
ಹ್ಮ
ಹ್ಮ್ ಹ್ಮ ಮತ್ತ ಆದ ಬಿಟ್ರೆ ಮತ್ತೆನ್ ಕೆಲ್ಸ
ಮತ್ತೆ ಏನ ಇಲ್ಲ ಅಣ್ಣ ಸರಿ ಆತ. ನಿ ಮೆಣಸಿನಕಾಯಿ ಹರೆವ ಅವ ಎಲ್ಲಾ ಮಾಡ್ತವಣ್ಣ ಎಲ್ಲಾ ದಗ್ದ.
ಹ್ಮ್.
ಅಂತ ವ್ಯಾವ ಇಲ್ಲ ಇಲ್ಲಣ ಅದಕ್ಕ.
ಹ್ಮ್.
ಅಗೆ ಹಾಕದ ಅದು ಮಾಡ್ತೇವಣ ಗದ್ಯಾಗ ಅಲಿ.
ನಿಮ್ಮ ಅಣ್ಣಾರ ಏನ್ ಮಾಡೋ್ತರ.
ನಮ್ಮ ಆನ್.